ಹ್ಮ್ ಆರಾಮದೀ.
ಹ್ಮ್ ಆರಾಮ ನೀ ಆರಾಮ.
ಹ್ಮ್ ನಾನು ಆರಾಮು.
ಏನ್ ಮಾಡತಿ.
ಏನ ಇಲ್ಲ ಲೇ ನೀವೇನ್ ಮಾಡ್ಕತಿ.
ನಾನು ಏನಲ್ಲ ಸುಮ್ ಕೂತಿದ್ದೆ ಮತ್ತೆಲ್ಲ ಸಾತಿತ್ತು ಮಕ್ಕೊಂಡಿದ್ದೆ ಮಧ್ಯಾಹ್ನ.
ಹ್ಮ್ ನನ್ಗೆ ಎಲ್ಲಾ ಹಾಗೇದ್ ಬಿಡು.
ಡೇಟ್ ಬಂದದ ನೆಗೆಡಿ ಬಂದೈತಿ ಬಾಯಾಗ ಗುಳ್ಳಿ ಗಂಟದ ಗುಳ್ಳಿ.
ಹೀಟಿಗ್ ಎಲ್ಲಾ ಅವು.
ಜರ ಬಂದ
ಜ್ವರಾನು ಬಂದು.
ಹ್ಮ ಜ್ವರ ಎಲ್ಲಾನು ಬಂದದ್ಲಿ ಎಲ್ಲಾ ಮೈ ಎಲ್ಲಾ ಬೇನ ಹಾ
ಪೂರಾ ಬಿಡ್ತಾ ನೀನ್ನು ನಿನ್ನೆ.
ನರೋಗ ಮಿಷ್ಟ್ರ ಬಾಡಿ. ರಕ್ಷದಲ್ಲಿ ಇದೇ ಇಲ್ಲ ಇಲ್ಲಿ. ಅದು ಕ್ಲೋಸ್ ಐತಾ.
ಹ್ಮ್
ಹೊರ್ಗಿನನ್ ಮೆಡಿಕಲ್ ಕ್ಲೋಸ್ ಐತೆ ಅಲ್ಲಿ ಬೇರೆ ಊರಿಗೆ ಹೋಗ್ಯರ ತಗೊಂಡ ಬರಕ್ಕೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲಿ ಎಳ್ನೀರ ಅಣ್ಣಾವ್ರು ತೋಟದಾಗ ಎಳನೀರ ಅದಾವ. ಏಳನೀರ್ ತಗೊಂಡ ಕಿಸುಮ ಟ್ಯಾಬ್ಲೆಟ್ಸ್ ತೊಗ್ ಬರ್ತನ ಅಂತ ಹೋದೋರು ಇನ್ ಬಂದಿಲ್ಲ. ಆರವರಿ ಮೇಲೆ ನನ ಕರ್ ಹೊರ್ಗ್ ಬಿಡಲ್ಲ ಅವರು ಏನ್ ಮಾಡ್ತಾರ ಏನ್ ಸುದ್ದಿ.
ಹ್ಯಾಂಗದ್ರೆ ಬರ್ಬೇಕ ಟೈಮ್ ನೋಡಿ.
ಹೇಳಿನ್ ಯಾರೋ ರಲ್ಲಾನ್ ಅವ್ರಷ್ಟ ಕ ಇರ್ಲತಾರನ್ ಮಾಡೋತರ್ಗ ಇನ್ನ ಬಿ ಆರ್ ಪಿ ಬಗ್. ಅವರು ಬಿ ಆರ್ ಪಿ ಟ್ಯಾಬ್ಲೆಟ್ಸ್ ಅನ್ನ ಫೋನ್ ಮಾಡೋರು.
ಹ್ಮ್ ಹಾಟ ಆರಾಗದ ಸನಿ ಅದ ದೂರದ ಬಾಳ.
ಎಲ್ರುೂ ಆರಾಮಲ್ಲ ಮನೆಗ
ಹ್ಮ್ ಎಲ್ಲಾರ ಆರಾಮದಾರ ಹಬ್ ತಪ್ಪಲ್ಲ ಮನ್ಯಾಗದರೆ ಎಲ್ಲರು ನಂಗ್ರೆ
ಹ
ಹ್ಮ್ ತಲ್ಲಿ ಅಂದ್ರೆ ತಲ್ಲಿ ನುಯಸ ಆತದೆ ಇವತ್ತು ಏನ ಮಕೊಂಡ ಬಿಟ್ಟ ನಾನರ
ನನಗ ಮುಂಜಾನೆ ಹಡ ಇದ್ದದಲ್ಲ ಮತ್ತ ಆಮ್ಯಲೆ ಚಲೋ ಆಗತಿ ಎಲ್ಲಾ ಚಲೋ ಹೋಗಿರ್ಲಿಪ್ಪಾ ಎಲ್ಲ ವ್ಯಾನಲಕತ್ತ ಅ ಜ್ವರ ನೆಗಡಿ ಕೆಮ್ಮ ಕೆಮ್ಮೆನಲ್ಲ ಇದನ್ನೇ ತೆಲಿನು ಸರ್ ತಗೊನ್ಸರ್ ಅದ್ರ ಸಂಬಂಧ ಇದೆಯಲ್ಲ
ಹ್ಮ್ ತ್ರಾಸ ಅಂತ ಮ ನಂಗಗೆ ಪಿರಿಯಡ್ ಆಗ ದೊಡ್ಡತ್ರಾಸ ಹೆಂಗ ದೇವ್ರ ಪಟಪಟ್ ಮುಗಿಸಿ ಬಿಡ್ ಐದ ದಿನ ಹೆಂಗ ಮುಗಿತಾವ ಅಂತಿರ್ತೀನಿ ಮತ್ತ ನಿಮ್ದ ಗಜತ ನೀ ಲಗತ
ಏನು ಆಗ್ಲಾರದ ಜಡ್ಡದ ತೋರ್ಸ್ಕೊಬೆಕು ಈ ಸಲ ಹೋದಾಗ ದಿನ ಬರಿ ದವಾಖಾನೆ ಗೆ ಹೊಕ್ಕಿನಿ ನಾ
ದಿನ ದವಾಖಾನೆ ಗೆ ಹೋದ್ರೆ ಏನ್ ಈಗ ಆರಾಮ್ ಸತೇತಿಲ್ಲ
ಈ ಸಲ ಹೋದಾಗ ತೋರ್ಸ್ಕೊತೀನಿ ಚಂದಾಗೆ ಒಂದ್ ತಿಂಗಳ ಮ್ಯಾಲ ಸುಟಿ ಐತಿ ಎರಡು ತಿಂಗಳು ಗಟ್ಲ ಯಾರ್ ಸ್ಕೂಲಗ್ ಹೋಗಲ್ಲ ಅಲೇ ಹೋಗ ಹೊಕ್ಕಿನವ್ವ್ ದವಾಖಾನೆಗೆ ಅಲ್ಲಿರ ಅಂತಲ್ಲಿ ಮೊದಲ ಚರ್ಮದ ಡಾಕ್ಟರ್ ಬಲ್ಲಿ ಮಾರಿ ತೋರ್ಸ್ಕೊತೀನಿ ಹ ಎಲ್ಲರ ಅದನ್ನೇ ನೀರ್ ಕುಡಿತಿನಿ
ಹ್ಮ್ ಅಂದ್ರೆ ಹೀಟ್ ಆಗದೆ ನೀರ್ ಕಡಿಮೆ ಕುಡಿಯೋಧ ಮತ್ಬ್ ಮನುಷ್ಯ ಅಂದ್ರ ಹೀಟ್ ಆಗುದ ಬಟ್ ಅದ ನೀರ್ ಕಡಿಮೆ ನೀರ್ ಜಾಸ್ತಿ ಕುಡಿದ್ರ ಸ್ವಲ್ಪ ಮೇಂಟೈನ್ ಮಾಡ್ತದ ಅದ ನೀರು ಮ ಮಜ್ಜಿಗಿ ಈ ಚಿಕನ ಜಿಕನ್ ಬಿಟ್ ಬಿಡು ಜರ
ತನ್ ಹ್ಮ್
ಎಗ್ನು ಬಿಡು
ಎಗ್ಗ್ ತಿನ್ನಲ್ಲಲ ನಾನು
ಹ್ಮ ಅದೊಂದು ಬೇಸ್
ಕ
ಎ ಶಕ
ಇನ್ನ ಒಂದ ಮೇನ್ರ ಇಂತಿದ
ಹ್ಮ್ ಹ್ಮ್
ನಿಂದ ನೋಡುದ ತವಿದೆೆಲ್ಲ ಆಯತಾ
ಹ್ಮ್ ಎಲ್ಲಾ ಆಗೈತಿ ನಾ ಏನ್ ಮಾಡಿಲ್ವ ಮುಕೊಂಡಿದ್ದೆ ನಾನು ಈಗ ಎ ಸೊಗಸಾ ಇಲ್ಲವತರ ನಾ ಮಮ್ಮಿ ಅದಲ್ ಮಾಡಕ್ ನಮ್ಮ ಅಕ್ಕ ಬಂದಿಲ್ಲ ಹ
ಮತ್ ಬಾ
ಬಂದೇ ಇಲ್ಲ ನಮ್ಮ ಅಕ್ಕ
ಹಳಂದಲ
ಏನತ್ತ
ನಮ್ಮ ಅಕ್ಕಾ ಬಂದಲ್ ಅಚ್ಚಂತ್
ಹ್ಮ್ ಹ್ಮ್ ನಮ್ಮ ಅಕ್ಕ ಹಚ್ಚಂದ
ಹ್ಮ ಹತ್ತು ನಿಮಿಷ ನಿನ್ ಜಡೆ ಆಗನ್
ಯಾಕಾಗಲ್ಲ ಆತೈತಿ ನಮ್ಮ ಅಕ್ಕ ಮಾತಾಡ್ತಾಳ
ಹ್ಮ ಏನ್ ಗುಡ್ ನ್ಯೂಸ್
ಹಾ ನೋ ಗುಡ್ ನ್ಯೂಸ್ ನೋ ಗುಡ್ಸ್ ನ್ಯೂಸ್ ಏನ್ ಅವರು ನಾವು ಅದ ಮಾಡತೇವಿ ಏನ್ ಮಾಡೋದು ನಮ್ಗೂ ಒಂದ್ ಸಣ್ಣ ಪಾಪು ಬೇಕಾಗೇತಿ
ಹ್ಮ್ ಎರಡು ವರ್ಷ ಆಯ್ತಲ್ಲ ಮದ್ವೆ
ಹ್ಮ್ ಮತ್ತೇನಪ್ಪ ನಾವ್ಕನ್ ಹೇಳ್ತಾ ನೋಡಿಲ್ ಪ್ರೇಮ ಅಂದ ನಮ್ಮ ಪ್ರೇಮ ಗೋತ್ಲಾ ನಿಂಗ ಹ ಅವಂಗ ಆರು ವರ್ಷ ಆತ್ ನಮ್ಗೆ ಎಡ್ ವರ್ಷಕ್ಕೆ ಹೆಂಗಂತ ಏನ ನಮ ನಮ್ ಸುತ್ತ ಸುತ್ತಮುತ್ತ ಇರುದು ಅ ಇಲ್ಲೇ ನಮ್ಮ್ ಅನ್ನ್ದ ಹೇಗತ್ಲಾ ಮೂರ್ವರ್ತ್ ಅವ್ರ್ದ ಮೂರ್ ನೂರವರೆ ಆತ್ ಅವ್ರದು ಹೇಗಿಲ್ಲ ಹ ಯಾರು ಇವ್ರ ತೋರ್ಸ್ಕೊ ಆತಾರ ಪ್ರೇಮ್ರ ಏನ ತೋರ್ಸ್ತತಿ ನಂದಾರ ಈಕೇಏನ್ ಆಕಿಗೆ ಏನ್ ಸ್ವಲ್ಪ ಅಲರ್ಜಿ ಅ ದಿ ದಿತ್ತು ತೋರ್ಸ್ಕೊಂಡಿದ್ಲು ಅ ಈ ಸತಿ ಕೇನ್ ಹಂಗೇನ್ ಹೇಳಿಲ್ಲಕ್ಕೆ ನಾನು ಹೇಗಾಕದಿಲ್ಲ ಯಾಕನ ಹೇಳಿಲ್ಲ ಅದ್ರ ಬಗ್ಗೆ
ಎಷ್ಟ ಬಂದ ಅವರು
ಹಾ
ಎ
ಏನು
ಕ್ಷಾ
ಅದ ಒಂಬೈನೂರ ಹೇಳದ್ನಲ್ಲ
ಹ್ಮ ಮೂವತ್ ಸಾವಿರ
ಹ್ಮ್ ಅದ್ ಚೆಕ್ಕಿಂಗ್ ಅಂತ ಅ್ವಯನಾ ಗೊತ್ತಿಲ್ಲಂಗ ಅದು ಎಂಟು ಇದು ಒಂಬತ್ತು ಈ ಸರಿ ಅದು
ಬರುತ್ತ
ಹ್ಮ್
ಹೋ ಬರ್ಲಕತ್ ಐತಿ ಇರ್ಲಿ ಬಿಡು ನಾ ಇಡ್ತೀನಿ ಅಲ್ಲ ನ್ಸಿ
ಹ್ಮ್ ಸರಿ ಸರಿ ಬಾಯ್
ಹ್ಮ
ಹಲೋ ಹಲೋ